ಹಲೋ
ಹೇಳಿ
ಆಮೇಲ್ ಮಹೇಶ್ ಬಾಗುದೊಂದು ಒಂಥರಾ ನ್ಯೂಟ್ರಲ್ ಆಕ್ಷನ್
ಹಾ್ ಏನ ಒಂದ ಮುಗುದಿದರು ನಮ್ಗ ಏನ್ ಅನ್ಸೋದಿಲ್ಲಪ್ಪಾ
ಅದೇ ನ್ಯೂಟ್ರಲ್ ಉಂದ ಆಕ್ಕ್ಷನ್
ಇನ್ನ ರಾಮ್ಚರಣ್ ಇನ್ನ ಅವನು ಬೆ ಬೆಸ್ಟ್
ಒಂಥರಾ ನೀ ಸಿಟ್ಟೊಳಗ್ ಹೇಳಿದ್ರು ಡೈಲಾಗ್ ಒಂದೇ ಟೈಪ್ ಹೇಳ್ತಾನಮ್ಮ ನ ಕೋತಾ ಹೇಳಿದ್ರು ಒಂದ ಟೈಪ್ ಹೇಳ್ತಾನ ನ್ಯೂಟ್ರಲ್
ಅದೆ ಎಲ್ಲ ಮುಗ ಒಂದ ಕಡೆ ಅಂತೆ ಒಂದ ಟೈಪ್ ಅಂತೆ ಹ್ಮ್ ಅದನ್ ಬಿಟ್ರ ಮತ್ತೆ ಯಾರದ ಯಾರ ನಂಗೇನ್ ಗೊತ್ತಿಲ್ ಬಿಡ ಅದಷ್ಟ ಬಾಲಯ್ಯ ಅಯ್ಯೋ ಎಲ್ಲಾರು ಇನ್ನ ನೆನಸ್ತ
ಹ್ಮ್ ಕರೆಕ್ಟ್ ತೆಲುಗು ಅನ್ಬೇಕ ಒಂದ್
ಬಾಲಯ್ಯ ಜೈ ಬಾಲಯ್ಯ ಕನ್ನಡೊಳಗಂತೂ ಒಬ್ಬ ಅದನ್ ರಾಜ್ಕುಮಾರ್ ಎಲ್ಲರೂ ರಾಜ್ಕುಮಾರ್ ಅಂತ ತರ ಹೋಗಿತ ಎಷ್ಟ ನೋಡ್ದ ಯಾರುರು ಜಾಸ್ತಿ ನೆನ್ಸಂಗಿಲ್ಲ ಏನಿಲ್ಲ ರೇಂದ್ರ ಬೆಸ್ಟ್ ವಿಷ್ಣರ್ಧನ್ ಒಂದು ರಫ್ ಇಲ್ಲ
ಹ್ಮ್ ಆ ಲೆವೆಲ್ಲಿ ಮಾಸ್ ಕ್ಲಾಸ್ ಈ ರೇಂಜಿಗೆಲ್ಲ ಟ್ಯೂಡೋ ಹಗೋ
ಇಂಡಿಯಾ ಒಳಗೆ ಅವ ಮೋಸ್ಟ್ ಫೇಮಸ್ ಅಲ್ಲ
ಹಾ ಕರ್ನಾಟಕದೊಳ ಅವಾಗ ಫೇಮಸ್ ಯಾಕಂದ್ರೆ ಒಂದು ಕನ್ನಡದೊಳಗೆ ಮಾತಾಡೋ ಸ್ಟೈಲ್ ಶಬ್ದವೀದಿ ಲ್ಲ ಮಾಡಣಲ್ಲ
ಹ್ಮ್ ಹ್ಮ್
ಅಷ್ಟೇ ಒಂದು ಖಡಕಂದ್ರ ಶಬ್ದವೇದಿಯದಲ್ಲ ಅದ
ಈಗಿ ಜಾಗ ಜರಷನ್ ಮಕ್ಳು ಪ್ರತಿ ಸಲ ಸೇಮ್ ಮಾಡಂಗಿಲ್ಲ ಅವರು ಮಾಡಿದ್ರು ಬಾಳ ತಲಿಯೋಳ ಲಾಜಿಕ್ ಇಟ್ಕೊಂಡ್ ಮಾಡ್ತಾರೆ ಯಾವಾಗ ಏನ್ ಕೊಡ್ಬೇಕು ಯಾವಾಗ ಏನ್ ತೋರಿಸಬೇಕಂತ ಹೇಳಿ
ನಂ್ ಮಲಯಾಳಿ ಮೂವೀಸ್ ಬೋರ್ ಆಗುದ ಅಂತಂದಂದ್ರ ಅವ್ರ ಥೀಮ್ ಒಂಥರ ರೆಟ್ರೋ ಲುಕ್ ಕೊಳೋಗಿರ್ತಾವಾವು ನಂಗ ನೋಡ್ಲಿಕ್ ಆತರ ರೆಟ್ರೋಲ್ ಒಕ್ಕೊಳಗಿದ್ರೆ ನಂಗ ಆತರ ಈ ಇದ ಅನ್ಸಂಗಿಲ್ಲ ನಂಗ ಒಥರ ಅಬ್ರಾಡ್ ಸ್ಟೈಲಿಷ್ ಲುಕ್ ಕ್ಕಳೋಗಿರ್ಬೇಕು ಮೂವೀಸ್
ಎಲ್ಲಾ ನೋಡುವನಿ ಗೊತ್ತಾಗುತ್ತ ಚಲೋ ಬೀಡ ಆದ್ರೂ
ಹ್ಮ್ ರಾಮ್ಚರಣೆ ಯಶು ಇಬ್ರು ಒಂದ ಟೈಪನ ಸರ್
ಅಣತಮ
ಹ್ಮ್
ಅದು ಒಂದು ಇದ ಹಾ ಬಿ ಎಡ್ ಬಿ ಎಡ್ ಬಿಟ್ಟಾಗ ಜಾಸ್ತಿ
ಹ್ಮ್
ಒಂದೇ ಟೈಪ್ ಆಯ್ತು
ಹ್ಮ್
ಹೌ ಚಲೋದನ್ ರಾಮ್ಚರಣ ಬಾಳ ಸೈಲೆಂಟ್ ಬಾಳ ಅಂದ್ರೆ ಬಾಳ ಸೈಲೆಂಟ್ ಡ್ ಹ್ಮ್ ಯಾವಾಗ ಹೆಂಗ ಇರ್ಬೇಕು ಹಂಗ ಇರ್ದ ಅನ್
ಹ್ಮ್ ಫುಲ್ಲ ಬ ಬಳ ಮಾಡಿ ತೋರ್ಸುವ ಹಂಗಿಲ್ಲ ಆ ರೇಂಜಿಗೆ ಹ ಎಲ್ಲದರೊಳಗು ಪರ್ಫೆಕ್ಷನ್
ಅವ ಎಲ್ಲ ಇಂಡಸ್ಟ್ರಿಗ ಗೊತ್ತು ಸುದೀಪ ಎಲ್ಲಾ ಇಂಡಸ್ಟ್ರೀಸ್
ಈಗ ಮೂವಿ ಬಂದಾಗ ದೇವಾ
ಫುಲ್ ಹಿಟ್ ಅಲ್ಲ
ಹ್ಮ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ
ಹ್ಮ್
ಅಷ್ಟ
ಹ ಡೈರೆಕ್ಟ್ರೇ ಹೇಳತಿದ್ಲ ಆ ಟೈಪ್ ಆಕ್ಟಂಗ ಮಾಡಕ್ ಬರೋ ಸುದೀಪ್ ಒಬ್ಬ ಅದಕ್ಕ ಸುದೀಪ್ಗ ಕರ್ಕೊಂಡು ನಡಿದ್ದಂತ ಹೇಳಿ
ಹ್ಮ್
ಬೆಸ್ಟ್ ಪಿಕ್ಚರ್ ಅದು ಈಗ
ನಾನ್ ಆಕ್ಟಿಂಗ್ ನೋಡಿ ಫುಲ್ ಶಾಕ್ ಆಗ್ಬಿಟ್ಟ ನ ಇದ್ ಕರ್ರೇನು ಸುದೀಪನ್ ಕ್ರಿಯೇಟಿವಿಟಾ ಅಂತ ಹೇಳಿ
ಕರಿಗು ಒಂದು ನೊಣ ಇಲ್ಲ ಸ್ಟಿಲ್ ಆ ಐತ್ ಅನ್ಕೊಂಡ್ ಮಾಡ್ರ
ಹ್ ಎಲ್ಲಾ ಆ ಲೆಬಲಿಗ್ ಒಂಥರ ಅದು ಹೋಗ್ ನಾವು ಹೊಡೆದ್ ಬಿಡೋಣೆ ನವನಿಗೆ ಅನ್ನ ಅಷ್ಟೇ ರಿಯಲಿಸ್ಟಿಕ್ ಆಗ ಮಾಡ್ತ ನಾವ ಆಕ್ಟಿಂಗ್
ನಿದು ಬರ
ನೋಡ್ಬೇಕಂದ್ರ ಇಷ್ಟೆಲ್ಲ ನೂರು ಸಾವಿರ ನೂರ ಎರನೂರ ಒಂದ್ ಒಳ್ಳೆ ಪಿಕ್ಚರ್ ನೋಡೇವಿ ಹೀರೋ ಡಡ್ಕೋಳ ನೋಡೇವಿ
ಹಾ
ಬರೀ ಒಂದೇ ಪಿಕ್ಚರ್ ಒಂದೇ ಆಕ್ಟಿಂಗ್ ನಮ್ಮ ನನಿಗೆ ಅಷ್ಟ್ ಕೆಟ್ಟವ್ನಾಗಿ ಎಕ್ಸೆಪ್ಟ್ ಮಾಡ್ತದ ಅಷ್ಟೆಲ್ಲಾ ಬಿಟ್ಟಂದ್ರ ಒಂದ್ ಯಾವ ಲೆಬಲಿ ಡಿಫೆಕ್ಟಿವ್ ಇರ್ಬೇಕ ಅಂತ ಆಗ್ತತಿ
ಈಗ ಎಲ್ಲರೂ ಕನ್ನಡವಾಗ ಇದ್ದವರು ಅಂತಾರ ಸುದೀಪ್ಗ ಯಾರಾದ್ರರು ಒಬ್ಬ ಡೈರೆಕ್ಟರ್ ಚಲೋ ಸಿಕ್ಕ್ರ ಅವ್ ಪಿಕ್ಚರ್ ಬಾಳ ಅಂದ್ರ ಬಾಳ ಹಿಟ್ ಹಾಕೈತಿ ಅಂತ ಹೇಳಿ ಡೈರೆಕ್ರ್ ಚಲೋ ಸಿಗುವ ಯ ಗ್ ಗೊ ಆಕ್ಟಿಂಗ್ ಯಾವ ಯಾವಾಗ ಯಾವ್ ಟೈಪ್ ಮಾಡ್ಬೇಕಕ್ ಅಂತ ಹೇಳಿ
ಹ್ಮ್
ಬಟ್ ಇನ್ನ ಡೈರೆಕ್ಟ್ ಸಿಗವಲ್ ಇಲ್ಲ ಪ್ರಶಾಂತ್ ನೀಲ್ದ್ರೂ ಬಂದ್ ಮಾಡ್ಬೇಕತನ ಈಗ ಇಲ್ಲ ರಾಜಮೌಳಿಯಾರ ಮಾಡ್ಬೇಕು ಅವ್ರಬ್ರು ಅವ್ರ ಅವ್ರ ಪಾರ್ಟಿ ಅವ್ರಾರ ಪ್ರಶ ಪ್ರಶಾಂತ್ ಅಂದ್ರು ತೆಲುಗುಗೆ ಜಾರ್ ಬಿಟ್ಟು ಕನ್ನಡ ಬಿಟ್ಟ ಏನ ಅನದು
ರಾಜಮೌಳಿ ಅಂದ್ರ ಸಮಂತನ್ ಗಂಡ ನ
ಏ ಇಲ್ಲ ನೋ ನೋ ನೋ
ಅವಂದ್ ಹೆಸರು ರಾಜ ರಾಜ್ ಅಂತದಲ್ಲ
ಹಾ ಹಕಿನ ಸೆಕೆಂಡ್ ಮ್ಯಾರೇಜ್ ಎಲ್ಲಾ ಇದೆನ್
ಹ್ಮ್
ಅವಕನ್ ಫ್ರೆಂಡ್ದ್ ಗಂಡ್ ಅಂತ ಫ್ರೆಂಡಗ ಅವ ಬಿಟ್ಟಕನ್ ಮದ್ವೆ ಅದ ಮಗೈತ್ ಅಷ್ಟ
ಹ್ಮ್
ಫಿಲ್ಮ್ ಇಂಡಸ್ಟ್ರೀಳ ಯಾವಾಗ ಏನ್ ಬೇಕಾದ ಆಗ್ತಿತಿ ತ
ಹಾ ಬಟ್ ಅವ್ರ ಕಂಫರ್ಟ್ ಅವರು ಪ್ಲೆಜರ್ ಅವ್ರು ನೋಡ್ತಾರೆ ಹ್ಯಾಪಿನೆಸ್ ಎಲ್ಲ
ಹ್ಮ್ ಮತ್ತೆ
ಅದು ಅಷ್ಟೆಲ್ಲಾ ಹೈಡ್ರಮ್ ಆಗಿರ್ತವ
ಹ್ಮ್
ಅವ್ರ ಮತ್ತ ಅವ್ರ ಜೊತೆಗೆ ಇರ್ತಾರ ನೋಡು
ಹಾ ಅವ್ರಗಏ ಪರ್ಸನಲ್ ಬಿಳೆ ಅನ್ಸೈತಿ ಯಾವ ಏನ್ ಬೇಕಾರ ಅನ್ಕೋ ನಮ್ಮಾಡಿಾವ ಇರ್ಬೇಕ ಆ ಟೈಪ್ ಅದ ಅಂತ
ಅಂದ್ರೆ ಎದ್ರಗೆ ನೋಡ್ತಾರ ಎದ್ರಿಗೆ ಮಾಡ್ತಾರ ಸ್ಮೈಲ್ ಮಾಡಂಗಿಲ್ಲ ಈಕ್ ದೀಪಿಕಾ ರಣ್ಬೀರಂದ ನೋಡು ಆಗಿ ತ್ತರ
ಅಯ್ಯೋ ರಾಮ ಅದನ್ ಬೇರೆೇನ ಅವರ್ದುು ಸ್ಟೋರಿ ನಡಕ್ ಒಂದ್ ಕಡೆ ಏನೋ ಜಗಳ ಆದಂಗ ಅದು ಯಾವ್ದದ ಒಂದು್ ಶೋ ಸಂಬಂಧ ಅವ ಅಳ್ಳೆ ಸೈಲೆಂಟ್ ಆದದ ಈ
ಅವ್ರು ಆ ಲೆಬಲ್ ಆಟಿಟ್ಯೂಡ್ ಆ ಲೆವೆಲ್ಗ್ ಬಾಡದುು ಇರಬಾರ್ದು ರಂಡೇರು ಕಪೋಟ
ಖರೆೇ ರಣವೀರ್ ಕಪೂರ್ ಇಲ್ಲ
ಸ್ವಲ್ಪ ರಣವೀರ್ ಸಿಂಗ್ ಬೆಸ್ಟ್ ಇದಾನ ಅಂದ್ರೆ ಫ್ಯಾಮಿಲಿಗ ಬಟ್ ರಣಬೀರ್ ಕಪೂರ್ ಸ್ವಲ್ಪ ಸೋಷಲ್ ಇರಂಗಿಲ್ಲ ಅಂತ ಅನಸ್ತನ ಅನಸ್ತ
ಏಯ್ ನೋನು ನೋವಾಣಿ ನೀ ಎಲ್ಲೇ ನೋ ನಾವು ಆರಾಮ ಂಷ ಖುಷಿಯಿಂದಾನೇ ಇರ್ತಾನನ್ ಹೊರಗೆ ಎಲ್ಲಾರ್ ಮುಂದ ಬಟ್ ಒಳಗೆ ಹಂಗ ಇರ್ತಾನ ಯಾರಿಗ ಗೊತ್ತ ಅದು ಗೊತ್ತಿಲ್ಲ ನನ್ ಮಾಗ ಯಾವತ್ತುೂ ಹ ಸ್ಯಾಡ್ ಆಗಿ ಬಂದಿಲ್ಲ ಅವ ಎಲ್ಲೂ
ಹ್ಮ್ ಅಂದ್ರೆ ಹಿಂಗ್ ಕಾಲ ಎಳೆಯ ಅೋದು ಇದು ಎಲ್ಲಾ ಜಾಸ್ತಿ ಅಂತ ತನಸುದ ರೆಸ್ಪೆಕ್ಟ್ಗಂತ ಜಾಸ್ತಿ ಹಿಂಗ್ ಹುಡುಗಿರಿಗೆ ಟಾಂಟು ಇದು ಇಲ್ಲ
ಅದು ಫಿಕ್ಸ್ ಐತಂದ ಅದನ್ ಮಾಡ್ಕೊಂತ ಇರತ್ತ ನಾವು
ಬಟ್ ರಣವೀರ್ ಸಿಂಗಂದ ಹೆಂಗ ಪೂರ್ತಿ ರೆಸ್ಪೆಕ್ಟ್ ಕೊಡೋದು
ಈಗ ಆ ಟೈಪ್ ಕೊಡಾಕ್ ಬೇಕ ಆಗತ್ತ ಅದೊಂದ್ ಯಾವ್ದೋ ರಾಮಾಯಣ ಪಿಕ್ಚರ್ ಮಾಡತ್ತಾರ ಚಿಕನ್ ತಿನ್ನೋದ್ ಬಿಟ್ಟ ಅಂತ ಎಲ್ಲ ನಾನ್ ವೆಜ ಬಿಟ್ಟಂತ
ಹ್ಮ್ ಅಪೋಸಿಟ್ ಕ್ಯಾರೆಕ್ಟರ್ಸ್ ಒಂಥರ ನೀನ್ ನೋಡಿದ ರಣವೀರ್ ಸಿಂಗಿಗು ಮೆ ರ ಬೇರು ಇರಂಗ ತಪ್ಪ್ರಗದು ಹ್ಮ್ ಹ
ಹ ಮೊದ್ಲಿಂದ ಸೈಲೆಂಟ್ ಅದ ಅಂದ್ಬಿಡ ರಣಬೀರ್ ಕಪೂರ್ ಸಿಂಗ್ ಒ ಾರ ಕನ್ಫ್ಯೂಸ್ ಆಗುತ್ತ
ಯರ ಕಪೂರ್ ಅಂದ್ರೆ ಅಲಿಯನ್ ಗಂಡ
ಹಾ ಹಾ ಕಪೂರ್ ರಮೇಶ ಕಪೂರ್ ಸೈಲೆಂಟ್ದ ನಾವು
ದೀಪಿಕಾ
ದೀಪಿಕಾ ಅಂದ ನಿಮ್ಮ ಮಂಚೂರು ಹಾ ಹಾ ಹೋಗೋ ಇದ್ದಾನ
ಇನ್ನ ಮುದಿಲ್ಲ ತಿನ್ನದ
ಹ್ಮ್ ಹ್ಮ್
ಮಸ್ತ್ ಬಿೀಡ ಸಂಡೇ
ಚುರ್ಮುರಿ ಚುರ್ಮುರಿ ಛೋಡಾ ತಿಲ್ಲಿತ ಎಡೀ ದಿನ ತಿನ್ನುೋದ
ನಮಗೂ ಮಾಡ್ಕೊಂಡ ಬರ್ತೀನಿ ಅಂತ ಅಂದಿದ್ರು ಮಾಡ್ಕೊಂಡೆ ಬಂದಿಲ್ಲ ಸ ಕೀ
ಬರಂ ಬರ
ಹಾ ಒಂತಲ್ಲ ಫುಲ್ಲ
ಹ್ಮ್
ಮತ್ತೆ
ಕಾರ್ ಕಲ್ಲಿಲಿ ಅತೆೇನಲ್ಲಾ ಹನ್್ ಡಿಕ್ಕಿ ಫುಲ್
ಹಾ ಇಟ್ಕ ಕರೆಕ್ಟ್ ಇಟ್ಕೊಂಡ್ ಬರ್ಬೋದ ನಡ ಅದನ್ನ ಹಿಂದ ಸೀಟು ಖಾಲಿ ಇರ್ತಾವ
ಹ್ಮ್
ಕೆಡಮರ ನಾಕ ಚಿಲ್ಲ ಹ ಆಕ್ಕ ಆರಾಮ ಸ
ಚಲೋ ಬೇಟ ಮತ್ೆ
ಮತ್ತೆ ಹೇಳ್ಬೇಕ
ಏನಿಲ್ಲ ಇನ್ನ ಸ್ವಲ್ಪ ಹೊತ್ರ ನಮ್ ಸಣ್ಣ ಹುಡುಗರು ಬರ್ತಾವ ಮನ ಕಡೆಯವರ ಅಣ್ಣ ಕ್ರಿಕೆಟ್ ಅವ್ರ ಜೊತೆ ಆಡಡಾಕ್ ಹೋಗಕೇನ ಮನ್ಸ್ ಬಂದ್ರ ಇಲ್ಲಾಂದ್ರೆ ಬೈಕ್ ಯಾರೊಳಗೆ ಯಾವ್ದ್ರು ಒಂದು
ಇಲ್ಲಿ ಸಣ್ಣ ಹುಡ್ಗರೆಲ್ಲಾ ಜೋಕಾಲಿ ಅಂತ ಮಾಡಡ್ತಾವ್
ಓ ಅದೆನ ಇಲ್ಲಿ ಅಡನ್ಳಗ
ಇಲ್ಲಮ್ಮ ನಿಮ್ ಮುಂದನ ಹಾಕ್ಸರ್ಿಲ್ಲ ಎಲ್ಲಾ ಕಡೆನ
ಹ್ಮ್ ಅದೇ ಯಾವ್ದ ಒಂದ್ ಹಬ್ಬಕ್ ಹಾಕ್ತಾರ್ಲ ಅದನ ಹಾ ಹಾ ಯಾವ್ದದ ಹ್ಮ್ ನಾಗ ಪಂಚಮಿ ತಲ್ಲಾ ಟೈಮ
ಇಲ್ಲಿ ಎಲ್ಲಾ ಟೈಮನು ಹ್ಯಾಂಗಿಂಗ್
ಓಕೆ ಮಸ್ತ್ ನಾವ್ ಮ್ಯಲ್ ಹಾಕ್ಸಿದ ಇಲ್ಲ ಈ
ಹ್ಮ್
ಕುತ್ ಬಿಡೋದಷ್ಟ ಅಲ್ ನಮ್ ಕುಂದ್ರಕೂ ಬ್ಯಸ್ ಆಾಗಗ್ಬಿಟ್ಟೈತಿಗ ನಾ ಅಂತೂ ಹೋಗ್ೇರಲ್
ಮತ್ತೆ
ಹತಪ್ಪ
ಹೆಂಗ ತಿಿನಾತ ಅಂದರು ವಾಣಿ ನಮ್ ನನ್ಗೂ ಹೋಗಿ ಏನಾದಾರರು ತಿನ್ಬೇಕಂದ ಅನ್ಸಾಯತ್
ತಿನ್ನಲಾ
ಕುಂದ್ ಮದಾಡತಿ ಈಗಾರ ನಾಷ್ಟ ಆಗೇತಿ ಮತ್ ಹೊಟ್ಟಿ ತುಂಬಿರುತ್ತೆ ಮತ್ತೊಂದ್ಸಲ ತಿಿನದ
ಹ ನಮನೆ ನೋಡು ತಿರ್ಮೂರಿಗೆ ಎನಿ ಟೈಮ್ ಆನ್
ಓಕೆ
ನಿಮ್ಮ ಹೆಂಗ್ ಟೀ ಅಲ್ಲ
ವಾಣಿ ಇಲ್ ವಾಣಿ ನಾ ಬಿಟ್ಟೇನ್ಲ
ಊಟಕ್ಕಿಂತ ಮುಂಚೆನ ಕುಡಿತೀರಿ ನಾಷ್ಟಕ್ಕೂ ಕುಡಿತೀರಿ ಇವ್ನಿಂಗು ಕುಡಿತೀರಿ ರಾತ್ರಿನೂ ಕುಡಿತರಿ
ಇಲ್ಲಪ್ಪಾ ನಾ ಬಿಟ್ಟೇನ್ ನಾ್ ಬಿಟ್ಟ ಆಗೇತೆಲ್ಲಾ ಅಂಗ ಲೈನ್ ಮಾಡಡಂಗಿಲ್ಲ ಸಣ್ಣ ಅದನಾನ ಆಮ್ ಅ ಗುಡ್ ಬಯ
ಇರ್ಬೋದ ನಾನ್ ಎಕ್ಸಾಂಪಲ್ ಹೇಳಿತೇನೆ
ಹಾ ಮೊದ್ಲ ಹಂಗ ಹಾಕಿತ್ ಬಿಡ
ನಮ ಚುರ್ಮುರಿ ಹಂಗ ಎನಿ ಟೈಮ್ ಕೂಡ ನಾನಂತ ಎನಿ ಟೈಮ
ಅಂಗಲ್ಲ ತಿನ್ಬಾರದವಾಣಿ
ಒಂದ್ಸರಿ ಆ ಕಡೆ ನೋಡ್ಲಿಲ್ಲ ಅಂತಂದ್ರೆ ನೋಡಂಗಗೆ ಇಲ್ಲ ಈಗ ಇವು ತಂದ ಎಷ್ಟ ದಿನ ಅತ್ ಗೊತ್ತ ಆ ಒಂದ್ ತಿಂಗಗಳ ಮ್ಯಾಲ ಆತ
ಓ ಇವತ್ ಸಿಕ್ ಮೇಲ್ ಸ್ಟಾರ್ಟ್ ಮಾಡಿದೀಿ ನೋಡಕದ
ಹ್ಮ್ ನಿನ್ನೆಯಿಂದ ಸ್ಟಾರ್ಟ್ ಮಾಡೇನಿ ತಿನ್ನದೇ ತಿನ್ನದೇ ತಿನ್ನದೇ ತಿನ್ನದೆೇ ಚುರ್ಮೊದ ನಸಕ್ಕೂ ತಿನ್ನದು ಈವ್ನಿಂಗ್ ಸಾಯಂಕಿಗೂ ತಿನ್ನೋದು
ಒಂದ್ಸಲ ಚಲೋ ಅನ್ಸ್ಬಿಟ್ರೆ ಸ್ಟಾರ್ಟ್ ಮಾಡ್ದ ವಸ್ತ
ನಾಷ್ಟ ಆದ್ಮೇಲೆ ತಿನ್ನದು ಹೊಟ್ಟೆ ತುಂಬಿದ್ರು ತಿನ್ನದು ಹಸಿವಾದ್ರು ತಿನ್ನೋದು
ಓಕೆ ವಾಣಿ
ಹ್ಮ್
ಇನ್ನ ಒಂದ್ ತಾಸ ಆದಕ ನಿ ಮೆಸೇಜ್ ಮಾಡರತ್ತ ನೋಡ ಕೆ ಚೆಕ್ ಮಾಡ
ಹ್ಮ್
ಗೈಸ್